ಾಯ
ಹ ಹಾ ಚೆನ್ನಾಗಿದ್ದೇನನೆ
ನಾನು ಚೆನ್ನಾಗಿದ್ದೀನಿ ಊಟ ಮಾಡಿದ್ರ ನಾವು ತುಮಕೂರಿಂದ
ಹಾ ಊದಾ
ನೀವೆಲ್ಲಿಂದ
ನಾನು ಹಾಸನ
ಓ ಹಾಸ ದೋರ ುಲ್ ಜೋರ ಉಡು ಶೀ ಮತ್ತೆ
ಹಾಲ ಬಲ್ಗೇನಿಲ್ಲ
ಹ್ಮ್ ಹ್ಮ್ ಏನು ಏನ್ ಹ್ಮ್ ಆಯ್ತು ನಿಮ್ದು ಹ್ಮ್ ಏನ್ ಮಾಡ್ಕೊಂಡಿದ್ದೀರಾ ಕೆಲ್ಸನ ಸ್ಟೂಡೆಂಟ್
ಎಲ್ಲಾ ಸ್ಟೂಡೆಂಟ್ ನೀವು
ನಾಾನು ಇಷ್ಟ್ಟುರೆಂಟ್
ಏನ್ ಹೊ್ತಿದ್ದೀರಾ
ಬಿ ಸಿ ಎ ಮಾಡ್ತಾ ಇದ್ದೀನಿ ತುಮಕೂರಲ್ಲಿ
ಹಾ ೆ ನಾನು ಬಿ ಎಸ್ ಸಿ
ಹ್ಮ್ ಹ್ಮ್
ಮತ್ತೆ ಏನ್ ಸಂಸಾರ
ಏನು ಬಿ ಎಸ್ ಸಿ ಮಾಡಿ ಎಮ್ ಎಸ್ ಸಿ ಮಾಡಿ ಏನಾದ್ರು ಲೆಕ್ಚರರ್ ಆಗ್ಬೇಕಂತ ಏನಾದ್ರು ಇಷ್ಟ ಆದೆ ಎ
ಆಕ್ಚುಲಿ ನನಗೆ ಲೆಕ್ಚರರ್ ಅಂತ ಇಷ್ಟ ಇಲ್ಲ ಬಿ ಎಸ್ಸ ಮಾಡಿ ಎಮ್ ಎಸ್ಸ ಸ್ಪೆಸಿಫಿಕ್ ಆಗಿ ಒಂದ್ ಸಬ್ಜೆಕ್ಟ್ ತಗೊಂಡು ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ತಗೊಂಡು ನೆಕ್ಸ್ಟ ಲ್ಯಾಬ್ ಅಲ್ಲಿ ವರ್ಕ್ ಮಾಡ್ಬೇಕು ಆಥರ ರಿಸರ್ಚ್
ಓಹೋ ಅಂತರಾ ಪಿ ಎಚ್ ಡಿ ಮಾಡಿ ಡಾಕ್ಟ ಡಾಕ್ಟರ್ ಆಗ್ತೀರಾ
ಹ್ಮ ಡಾಕ್ಟರೇಟ್ ತಗೊಳ್ತೀನಿ ಅಷ್ಟೆ ಡಾಕ್ಟರ್ ಆಗಕ್ ಆಗಲ್ಲ
ಅದೇ ಡಾಕ್ಟ್ರೇಟ್ ತಗೋತೀರಾ
ನೀವು ಏನ್ ಪ್ಲಾನಿಂಗ್
ನಮ್ದೇನ್ ಪ್ಲಾನ್ಸ್ ಇಲ್ಲ ಜಾಸ್ತಿ ಬ ಸಿ ಮಾಡ್ತಾ ಇದೀನಿ ಸದ್ಯಕ್ಕೆ ಮನೇಲಿ ಎಮ ಮಾಡುವ ಅಂತ ಹೇಳ್ತಾ ಇದ್ದೇವೆ ಅದನ್ನು ಟೂ ಇಯರ್ಸ್ ಕಂಪ್ಲೀಟ್ ಮಾಡಿ ಏನಾದ್ರು ಜಾಬ್ ಉಡುಕೋ ಮೇಕಷ್ಟೇ ಸಾಫ್ಟ್ವೇರ್ ಜಾಬ್ಸ್
ಹಾ ಒಳ್ಳೇದು ಒಳ್ಳೇದು ಇನ್ನೇನ್ ಫುಲ್ ಫುಲ್ ಕಂಪ್ಯೂಟರ್ ಬಗ್ಗೆ ಅನ್ಸುತ್ತೆ ಅದು ಬಿ ಸಿ ಎ ಫುಲ್ಫಾರ್ ಅಂದ್ರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅನ್ಸುತ್ತೆ
ಹ್ಮ್ ಫುಲ್ ಕಂಪ್ಯೂಟರ್ದೆ
ಅಂದ್ರೆ ನೀವು ಸಿ ಎ ಸ್ಪೇಸ್ ಮೇಲೆ
ಹ್ಮ್ ಹೌದು ನಾು ಬೇರೆ ಸ್ವಲ್ಪ ಸೋಂಬೇರಿ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಏನಾದ್ೂ ಹುಡುಕೊಂಡು ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ನೋಡ್ಬೇಕು
ಏನಿಲ್ಲ ಸಿಗತ್ತೆ ಚೆನ್ನಾಗೋದಿ ಚೆನ್ನಾಗ್ ಡಿಗ್ರೀಸ್ ಕಂಪ್ಲೀಟ್ ಮಾಡ್ಕೊಳ್ಳಿ
ಹ್ಮ್ ನೀವು ಬಿ ಎಸ್ ಸಿ ಎಲ್ಲಾ ಫುಲ್ಲ ಬಿ ಎಸ್ ಸಿ ಹುಡ್ಗಿರೆಲ್ಲಾ ಮುಗ್ಸೋುದು ಅಭ್ಯಾಸ ಇಡ್ಕೊಂಡಿರ್ತರ್ ನೀವ್ ಹೆಂಗೆ
ಹ್ಮ್ ಆಕ್ಚುಲಿ ಅದು ನಂದು ಒಂದು ಹಾವಿ ನಾನಗ್ ನಿಮ್ ಹಾಬೀಸ್ ಏನಾದ್ೂ ಈತರ ಇದೆಯಾ ಬುಕ್ಸ್ ಓದದ್ದು
ಹ ನಾನ್ ಅವಾಗವಾಗ ಹೋಗ್ತಾ ಇರ್ತೀನಿ ಯಾವ್ದಾದ್ರು ಫೇಮಸ್ ಬುಕ್ಸ್ ಅಂತ ಹೇಳ್ತಿರ್ತಾರಲ್ಲಾ ಅದೆಲ್ಲಾ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತರಿಸಸ್ತೀನಿ ಇಲ್ಲಾ ಎಲ್ಲಾದ್ರೂ ಸಿಗ್ಲಿಲ್ಲ ಅ ಬುಕ್ ಸ್ಟೋರ್ಸ್ ಅಲ್ಲಲ್ಲ ಹುಡುಕ್ತಾ ಇರ್ತನಿ ಇಗ ನಮ ಕಾಲೇಜ್ ಎಲ್ಲ ಲೈಬ್ರರಿ ಇದೆ ಎಲ್ಲ ಅಲ್ಲ ಆಲ್ಮೋಸ್ಟ್ ಬುಕ್ಸ್ ಇದಾವ ಲ್ಲಾನ ಅದೆೆಲ್ಲ ತಗೊಂಡು ಓ್ತಾ ಇರ್ತೀನಿ
ಒಳ್ಳೆ ಅಭ್ಯಾಸ ಇದೆ
ಹ್ಮ್
ಆಕ್ಚುಲಿ ನನಗೆ ಬುಕ್ಸ್ ಓದದು ಬುಕ್ಸ್ ಗಳು ಅದೆಲ್ಲಾ ತುಂಬಾ ಅಂದ್ರೆ ತುಂಬಾ ಇಷ್ಟ
ಹ್ಮ್ ಹೌದಾ ನಗೂ ಅಷ್ಟೆ
ಜಿಮಗೆ
ನಂಗೆ ಕುವೆಂಪು ಬವಿರೋ ಬುಕ್ಸು ಮತ್ತೆ ಪೂರ್ಣ ಚಂದ್ರ ತಜಸ್ವೀ ಹ್ಮ್ ಹ್ಮ ಓ ಇದು ಬುಕ್ಸ್ ಹೇಳಿ ಹೋಗು ಕಾರಣ ಅಂತ ಎಲ್ಲಾ ಬುಕ್ಸ್ ಇದೆಯಲ್ಲಾ
ಹಾ ಗೊತ್ತು ಗೊತ್ತು
ಹ್ಮ ಅದ್ ಓದಿದ್ದೀರಾ ತುಂಬಾ ಚೆನ್ನಾಗಿದೆ ಓದಿ
ಆಕ್ಚುಲಿ ಓದ್ಬೇಕು ಅಂತ ಅನ್ಕೊಂಡಿದನಿ ಎಷ್ಟೊಂದ್ ಬುಕ್ಸ್ ಓದಿದೀನಿ ಬಟ್ ಅದನ್ ಏನಕ್ಕೂ ಟೈಮೇ ಕೊಡ್ ಬರ್ತಿಲ್ಲ ನನಗೆ
ಇಲ್ಲ ಅದು ಬೆಸ್ಟ್ ಬುಕ್ ಅಂತ ಕರ್ನಾಟಕದಲ್ಲಿ ಯಾರನ್ನೇ ಕೇಳಿ ಆಲ್ಮೋಸ್ಟ್ ಎಲ್ರೂ ಓದಿರ್ತಾರೆ ಬೆಸ್ಟ್ ಬುಕ್ ಅಂತ ಅದು ಎಲ್ರೂ ಹೇಳ್ತಾರ್ತಾರೆ ನಾನ್ ಅದಕ್ಕೆ ಇನ್ನುನು ಒನ್ ಮಂತ್ ಬ್ಯಾಕ್ ಓದ್ದ ಅದನ ನಾನು
ಹ್ಮ್ ಯಾರದು ಸರ್ ರವೀ ಸರ್ ರವಿ ಬೆಳಗೆರೆ ಸರ್ ಬರ್ತಿರೋದ ಅನ್ಸತ್ತಲ ಹ್ಮ್ ಹೌದು ನಾನ್ ಹೀಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಒನ್ ಒನ್ ಲೈನ್ಸ್ ನೋಡಿದೀ ನೀವು ಸಕ್ಕದಾಗ ಬರ್ತಿದಿದ್ದಾರೆ ಇಮ್ಮ ಹತ್ರ ಈ ನೋಡಿನೇ ನಿಜ ಬುಕ್ ಓದ್ಬೇಕಕ್ ನಾನು ಆತರ ಇನ್ಸ್ಪ
ಹ ಆಗತ್ ಮತ್ತೇನ ಓದ್ತಾ ಇದ್ರೆ ನಾವೇ ಅದ್ರಲ್ಲಿ ಹೋಗಿ ಇನ್ವಾಲ್ವ್ ಆಗ್ತಾ ಇದೀವಿ ಅಂತ ಅಲ್ಲಿ ಅಂಜುತ್ತೆ ಏನೋ ಒಥರ ಇಮ್ಯಾಜಿನೇಷನ್ ಅಲ್ಲಿ ಫುಲ್ ಮೂವಿ ತರ ಬರುತ್ತೆ ಅಷ್ಟೇ ಚೆನ್ನಾಗಿ ಇನ್ನೊಂದು ಲೈನ್ ಫೀಲ್ ಮಾಡೋ ತರ ಇದ್ದಾವೆ
ವಾ
ತುಂಬಾ ಚೆನ್ನಾಗಿದೆ ಓದಿ ನಿಮ ಫ್ರೆಂಡ್ಸ್ ಯಾರಾದ್ರರು ಇದ್ರೆ ಅವ್ರಿಗೂ ಹೇಳಿ ಓದ್ಲಿ ಸುಮ್ಮನೆ ಈಗ ಹ್ಮ್ ಹ್ಮ
ನನ್ ಫ್ರೆಂಡ್ ನನಗ್ ಸಜೆಸ್ಟ್ ಮಾಡಿದ್ರು ತುಂಬಾ ಜನ ನೀನ್ ಇಷ್ಟೊಂದು ಬುಕ್ ್ತಿಯಲ್ ಇದನ್ನು ಓದು ತುಂಬಾ ಚೆನ್ನಾಗಿದೆ ಹಾಗೆ ನಾನೇ ನೋಡಿಲ್ಲ ನೋಡ್ಬ ಅದ ಓದ್ಲೇಬೇಕು ನಾನುನು ಈಗ ಎಕ್ಸಾಮ್ಸಿದೆ ಕಂಪ್ಲೀಟ್ ಮಾಡಿ
ಹ್ಮ್ ಸುಮ್ಮ್ನೆ ಈಗೆಲ್ರು ಫೋನ್ ಅದರಿ ನೋಡುದು ಇದೇ ಆಗ್ಬಿಟ್ಟಿದೆ ಲೈಫ್ ಎಲ್ಲ
ಐ ಪಿ ಎಲ್ ಐ ಪಿ ಎಲ್ ಮುಗಿತಿದ್ದಂಗೆ ಬಿಗ್ ಬೋಸ್ ಅಂತೆ ಅದು ಇದು ಟಿ ವಿ ಶೋಸು ಸೀರಿಯಲ್ಸು ಇದೇ ಆಗ್ಬಿಟ್ಟಿದೆ ಜೀವನ ಅದೆಲ್ಲ ಸೈಡ್ಗೆ ಇಟ್ಟು ಬುಕ್ಸ್ ನ ಓದದನ್ನ ಅಭ್ಯಾಸ ಮಾಡ್ಬೇಕು ಹ್ಮ ಇನ್ನ ಸುಮಾರು ಬುಕ್ಸ್ ಓದಿದೀನಿ ಫುಲ್ ಅದು ಕಂಪ್ ಕಂಪ್ಲೀಟ್ ಕಂಪ್ಲೀಟ್ ಆಗಿ ಹದ್ತಾ ಇರ್ತನಿ ನಾನು ಒನ್ ಟೂ ತ್ರೀ ಡೇಸ್ಗೆಲ್ಲ ಒಂದು ಬುಕ್ ಮುಗ್ಸ್ತಿನಿ ಒಂದ್ಸ ಸಲ ಓದಕ್ಕೆ ಕೂತ್ರೆೆ ಎದ್ದೇಲೋದೇ ಇಲ್ಲ ಒಂದ್ ಹಾಫ್ ಬುಕ್ ಆದ್ರೂ ಮುಗಿಸಿನೆ
ತುಂಬಾ ಒಳ್ಳೆ ಅಭ್ಯಾಸ ಹೀಗೆ ಒಂದುಸ ನಾನು ಆಕ್ಚುಲಿ ತುಂಬಾ ಬುಕ್ಸ್ ಓಡಿದೀನಿ ನನ್ಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಅಂದ್ರೆ ತುಂಬಾ ಇಷ್ಟ ಹಲೋ ಎಸ ಕೊಟ್ಟ ಹಲೋ ಹಲೋ